ಹ ಎಂಗಿದೀರಾ ಬ್ರೋ, ಹಾ ಚನಾಗಿದೀವ್ ಬ್ರೋ ನೀವು, ಹಾ ನಾವು ಚೆನ್ನಾಗಿದ್ದೀವಿ ಬ್ರೋ, ಮತ್ತೆ ಏನ್ ಸಮಾಚಾರ ಊಟ.
ಹಾ ಬ್ರೋ ಊಟ ಆಯ್ತು ಬ್ರೋ.
ನಮ್ದು ಆಯ್ತು ಬ್ರೋ, ಏನ್ ಊಟ ಚಿತ್ರನ್ನ ಮಾಡಿದ್ರು ಬ್ರೋ. ಹಾ ಬ್ರೋ, ಸ್ಪೇಷಲ್ ಬ್ರೋ ಅದೇ ತುಂಬ ನನಗೆ ತುಂಬ ಇಷ್ಟ ಚಿತ್ರಾನ್ನ. ಅದಕ್ಕೆ ಮಾಡಿದ್ದರು. ನಾನು ಈಗ ನಿನ್ನೆ ತಾನೇ ಊರಿಗೆ ಬಂದೆ, ಹಾಸ್ಟ್ಲಿಂದ, ಅದಕ್ಕೆ ನೀವು ಮತ್ತೆ ತಿಂಡಿ?
ಇಲ್ಲಾಬ್ರೋ ಹಾಸ್ಟ್ಲಲ್ಲೆ ಇದ್ದೀನಿ, ನನ್ ಇಲ್ಲಾ ಬ್ರೋ.
ಬೋ ಏನು ಬ್ರೋ ಇಷ್ಟು ದಿವಿಸ ಆದ್ಮೇಲೆ ಫೋನ್ ಎತ್ತಿದ್ದೀರಾ ಆರಾಮ ಬ್ರೋ.
ನೀವು?
ಅದೇ ಬ್ರೋ ಊರಿಗೆ ಬಂದಮೇಲೆ ಸ್ವಲ್ಪ ಮಾತಾಡೋ ಹಿಂಗೆ ಆರಾಮಾಗಿ ಎಷ್ಟು ದಿವಸ ಇದ ಬರು ಮಾತಾಡಿಗೆ ಆರಾಮಾಗಿ ಕುೂತ್ಕೊಂಡು ಎಲ್ಲ ಊರಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು. ಪಂಚಾಯ್ತಿ ಕಟ್ಟೆ ಮೇಲೆ ಕುೂತ್ಕೊಂಡು ಮಾತಾಡ್ತಾ ಫ್ರೆಂಡ್ಸ್ ಜೊತೆ. ಹೆಂಗಿದ್ವಿ ಬ್ರೋ ನಾವು ಅವಾಗ. ಆ ಆಟಾಡ್ತಾ ಇಲ್ಲೆಲ್ಲಾ ಈಗ ಆ ಕಾಲನೇ ಹೋಗ್ಬಿಡ್ತಲ್ಲ ಬ್ರೋ, ಈ ಫೋನು ಫೋನ್ ಅಂತ ಬಂದು, ಅವಾಗ ಫೋನ್ ಇಲ್ದಾಗ ಹೆಂಗಿದ್ವಿ ನಾವು ಈಗ ಅದ್ ಫೋನ್ ಬಂದು ನಮ್ದು ಎಲ್ಲ ಹಾಳು ಮಾಡ್ತ್ ಬರೀಗ್ ಬ ರೀ ಫೋನಲ್ಲೇ ಇರ್ತೀವಿ ಮೂರತ್ತು.
ಒಲ್ ಬ್ರೋ
ಹಾಗೆಲ್ಲ ಹಿಂಗೆ ಕ್ರಿಕೆಟು. ಚನ್ನಿದಾಂಡು ಲಗೋರಿ. ಅದೆಲ್ಲಾ ಆಡ್ತಿದ್ವಿ. ಫುಲ್ಲು ಡೇ ಫುಲ್. ಪುಲ್ಲು ರಜಾ ಬಿಟ್ರ ಸಾಕು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಿದ್ದಾಗ
ಹ್ಮ್
ಒದು ಬರ್ಸ್ ಕತ್ಕಳೋದು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಬಂದರೆ ಸಾಕು ಫುಲ್ ಆಟ ಆಡ್ತಾ ಆಟ ಆಡ್ತಾ ಕುತ್ಕೊತಿದ್ವಿ.
ಹ್ಮ್ ಬ್ರೋ
ಅದೇ ಬ್ರೋ ಏನು ಬ್ರೋ ಈಗ ಸಿಗಂಗೆ ಎಲ್ಲ ನೀವು?
ಏನಂತ ಹೇಳದು ಕಾಲೇಜು ಅ ಇ ಒಂದು ಮುಗಿಲಿ ತಾಡಿ ಮುಂದೆ ಸಿಗ ನಾಫುಲ್ಲೋ ಈಗ ಇರಾಗ ಒಂಚೂರು ಕಾಲೇಜಿಗೆ ಗಲಜ್ ಲ್ಲ ಮುಗಸ್ಕೊಂಡು ಕೆಲ್ಸ ಸಿಕ್ತಾರೆ ಆಮೇಲೆ ಫ್ರೀ ಇರ್ತಿವಲ್ಲ ಅವಾಗ ಎಲ್ಲ ಸಿಗಾನ ಅಂತ ಈಗ್ಲೇ ಅರ್ಜೆಂಟ್ ಸಿಕ್ರೆ ಮತ್ತ ಮುಂದ್ ಇಗೇನ್ ಮುಂದೆ ಯಾಗ ಆ ಅಂತೆ ಎಲ್ಲ ಈಗ್ಲ ಆಟಾಡಾ ಕೂತ್ಕಂದ್ರೆ ಮುಂದೆ ಫ್ಯಾಮಿಲಿ ಹೆಂಗ ಹೇಳ್ರಿ ಹೆಂಗ್ ನೋಕಂತೀರಾ ಅದೇ ಬರತ್ತೆ ಎಲ್ಲಾ ಚಿಕ್ಕವರು ಇದಾಗ ಎಲ್ಲದು ಮಾಡಿರ್ತಿವಿ ಈ ಬಿಡ್ಬೇಕಲ್ಲ ಎಲ್ಲಾ ಬಿಟ್ಟು ಮುಂದೆ ಕೆಲ್ಸ ಗಿಲ್ಸ ಕಾಲೇಜು ಗಿಲೇಜು ಬದುಕು ಅವೆಲ್ಲ ನೋಡ್ಕೊಬೇಕಲ್ಲ ಅದೇ ಇದ್ರಲ್ಲ ಇದ್ರೆ ಗೂಂಗಲ್ ಇದ್ರೆ ಆಮೇಲೆ ಹೆಂಗ ಆಗತ್ತ ಹೇಳ್ರಿ
ಅದೇ ಬ್ರೋ ಹಂಗೆ ಸುಲಭನೆ ಹಂಗೆ ಫ್ರಂಡಸತಿ ಫೋನ್ ಮಾಡಿದೆ ನೀವು ಹೆಂಗಿರ್ತೀರಾ ಮುಂದೆ ಏನು ಊರಿಗೆ ಬರ್ತಿರೋ ಇಲ್ಲೋ ಬಾಳ ದಿಸಾ ಆಯ್ತು ನೋಡಿ ಒಂದ್ಸತಿ ಎಲ್ಲಾದ್ರು ಎಲ್ಲಾರೂ ಕೂತ್ಕೊಂಡು ಮಾತಾಡೋರು ಊಟ ಮಾಡೋದುಮ್ಮ ಹಂಗೆ ಅನ್ಕೊಂಡಿದ್ವಿ ಒ ಹೊಲ್ದಲ್ಲಿ ಊಟ ಮಾಡ್ತಿದ್ವಲ್ಲ ಬ್ರೋ ನಾವು ಚಿಕನ್ ಎಲ್ಲ ಮಾಡ ಓಡಿಸಿ ಅವಾಗ ಅದೇ ಅದೇ ದಿಸಾನೆ ಫುಲ್ಲು ನೆನ್ಪಾಕಿಬಿಡ್ತು ನಮ್ಮ ಫ್ರೆಂಡ್ಸ ಎಲ್ಲ ಕೂತ್ಕೊಂಡು ಒಂದು ದಿವಸ ಅಲ್ಲ ಹೊಲದಲ್ಲಿ ಮಾಯಕಡೋದು ಅಣ್ಣರಿಯೋದು ಬೇರೆ ತೋಟ್ದದಲ್ಲಿ ಹೋಗಿ ಹಣ್ಣ ಹರಿಯೋದು ಅದೆಲ್ಲ ನೆನಪಾ ಆಗ್ಬಿಡ್ತು ಚೈಲ್ಡ್ಹುಡ್ ಡೇಸ್ ಹೆ ಬೆಸ್ಟ್
ಸ ಇಬರು ಅಳ್ಬೇಡಿ ಬರ್ತಿದ ತಗೋಳ್ರಿ ಹಂಗೆಲ್ಲ ಲ
ಮತ್ತೆ ಮನೆಯಲ್ಲ ಚೆನ್ನಾಗಿದ್ದಾರೆ ಬ್ರೋ
ಮತ್ತೆ ಮದುವೆ
ಮದವೆ ಎಲ್ಲಿ ಬ್ರೋ ಇನೋ ನನಗೆ ಕೆಲ್ಸನೇ ಸಿಗ್ತಿಲ್ಲ ಕೆಲ್ಸಕ್ಕೋಸ್ಕರ ಹೊಡ್ದಾಡ್ತ ಇದ್ದೀನಿ ಸುಮ್ನೆ ನಾವು ಹೊಲ ನೋಡ್ಕ ಕೊನೊಡೆ ಬೆಸ್ಟ್ ಅಂತ ಅನ್ಸ್
ಹೌದಾ ಹೇಳ್ರಿ ನೋಡಣ ಯಾವ್ದ್ ಆದ್ರೂ ಒಂದ್ ಹೆಣ್ಣು ಹುಡ್ಕಾನ ಹ್ಮ್ ಹ್ಮ
ಬ್ರೋ ನಮಗೆಲ್ಲಿ ಕ್ವಾಲಿಫಿಕೇಶನೇ ಇಲ್ಲ ನನಗೆ
ಏ ಅನೀವು ಇಲ್ಲಿ ಕಾಲೇಜಲ್ಲಿ ಓದ್ಬೇಕ್ರೆ ನಿಮ ಕ್ಲಾಸ್ಲ್ಲಿ ಒಂದ್ ಹುಡಗಿ
ಎಲ್ಲ ಆಯ್ತು ಇಬ್ರು ಅವಾಗೆಲ್ಲ ಇತ್ತು ಅವೆಲ್ಲ ಫೀಲಿಂಗ್ಸ್ ಇತ್ತು ಈಗ ಏನ ಇಲ್ಲ ಈಗ ಬರೇ ದುಡಿಬೇಕು ನಾವು ಅಪ್ಪಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅದೇ ಇರೋದು ನಂತ ನ ಮೇನು ಅ ಫಾಮ ಜಾಸ್
ಮಾಡಿದಂಗಗೆಷ್ಟ್ರರ್ಗ ದೇವಸ್ಥಾನ ಒಬ್ಬರು
ಇಲ್ಲ
ನೋಡಿ ನಾನೇ ನಮಗೆ ಇಷ್ಟಪಟ್ಟವ್ರ ಮದೆ ನಮಗೆ ಒಗ ಇ ಇನ್ನು ಮದೆ ಗಿಲ್ಲಾಂದೀರಪ್ಪ
ಅದು ಬ್ರೋ ಹಣೆ ಬರದಲ್ಲಿ ಆಗಬೇಕು ಅಂತ ಬರೆದಿದ್ರೆ ಆಗುತ್ತೆ ಇಲ್ಲಾ ಅಂದ್ರೆ ಇಲ್ಲ ಅದ ಆಗೋ ಟೈಮ ಅಲ್ಲಿ ಆಗುತ್ತೆ ಬಿಡಿ ಬ್ರೋ ಅದ ಏನು ಟೆನ್ಷನ್ ಅದೇನ್ ಟೆನ್ಷನ್ ತಗೊಂತಿಲ್ಲ ನಾವು
ಮತ್ತ ಇದ್ರೆ ಸೈಡ್ ಅಲ್ಲಿ ಏನ ಮಾಡ್ಕೊಂಡಿದೀರ ಬಿಸ್ನೆಸ್ ಬಿಸ್ನೆಸ್ ಜನರ ಒಲಗಲ್ಲ ಬಿಟ್ಟು
ಬ್ರೋ ಇದು ಏನಿಲ್ಲ ಬ್ರೋ ಹಂಗೆ ಹೊಲ ನೋಡ್ಕೊಳೋದು
ಹಾ
ಹ್ಮ ಎಲ್ಲಾ ಅತ್ಲ ಇತ್ಲ ಜಾಬಿಗ ಅಲ್ದ ಆಡೋದು ಅದೇ ಪರಿಸ್ಥಿತಿ
ಅಲ್ಲ ಹೊಲದಲ್ ಬರ ಬೋರ್ ಒಡೋದು ನೀರ್ ತೆೆಗೆದ ಅಷ್ಟೇ ಅಲ್ಲ
ಅದೇ ಬ್ರೋ ಅಡಿಕೆ ಹಾಕಿದ್ವಿ ನಾವು ಅಡಿಕೆ ಹಾಕಿದ್ವಲ್ಲ ಅಕೆ ಮೊನ್ನೆ ಬೋರ್ ಹೊಡಸಿದ್ವಿ ಮತ್ತೆ ಬ್ರೋ ನಿಮ್ದು ಮುಂದೆ ಏನ್ ಮಾಡ್ತಿದ್ದೀರಾ ಏ ಬ್ರೋ ಬಂತು ಬ್ರೋ ಅದೇ ಬಿಡು ಬ್ರೋ ನೀವು ಅಡ ಏನ್ ಹಾಕಿದ್ರಿ ಬ್ರೋ ಹೊಲ್ದಲ್ಲಿ
ನಾವು ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ ಬ್ರೋ
ಒಳ್ಳೆ ಕಮಾಯನ
ಯ್ ತುಂಬಾ ಚೆನ್ನಾಗಿ ಬೆಳಿಯತ್ ಪ್ರೋ ವರ್ಷ ವ್ಯವಸ್ಲ್ಲ ಆಗತ್ ಬ್ರೋ ಖರ್ಚೆಲ್ಲ ನಡೆಯತ್ತೆ ನಾವು ಒಕಾಡು ಡ್ರ್ಯಾಗನ್ ಫ್ರೂಟ ಎಲ್ಲಾ ಇಂಪಾರ್ಟೆಂಟ್ ಮಾಲ್ಗಳನೆ ಹಾಕಿದ್ವಿ
ಕ್ಲಿಚಿ ಅಂತ ಒಂದು ಹಣ್ಣ್ ಬರತ್ತೆ ಅದು ಒ ಹಾಕಿದ್ವಿ ಅದ್ ಬೂಟ್ ಶೇಪ್ ಅಲ್ಲಿ ಇರತ್ತೆ ಅದು ಬುಟಿಶ್ ಬುಟಿಶ್ ಶೇಪ್ ಅಲ್ಲಿ ಇರತ್ತೆ
ಅದೇ ಬ್ರೋ ನಿಂಗೆ ನೆನ್ಪ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಬೇರೆಯವ ಒಲ್ದಕ್ಕ ಹೋಗಿ ಮಾಯನ್ಕಾಯಿ ಇರೋದು ಅವ್ರ ಹತ್ರ ಸಿಗಿ ಬೀಳೋದು ಒಡಸ್ಕೊದು
ಅದೇ ಬ್ರೋವತ್ ನಿಮಗೆ ಒಂದಿಷ
ಅದೇ ಬ್ರೋ ಅದೇ ಅದೇ ನೆನ್ಪಿದೆ ಬ್ರೋ ಇನ್ನು ಅದೆಲ್ಲ ಮೆಮೊರೀಸು ಮರೆಯಕ್ ಮರೆಯ ಮೆಮೊರಿಸ್ ಅದು
ಹ್ಮ ಹೌದು ಬ್ರೋ ಹೌದು ಮತ್ತೆ ನೀವು
ಬ್ರೋ ಇದೆಲ್ಲಾ ಕೇಳಕ್ಕೆೆ ಹೋಗ್ತಿಲ್ಲ ಅವ್ರು ಎಲ್ಲಿ ಎಲ್ಲಿ ಏನ್ ಮಾಡ್ತಿದ್ದಾರೆ ಏನ್ ಓದ್ತಿದಿದ್ದಾರೆ ಅಂತನ ಕೇಳ್ತಿಲ್ಲ ಅದೇ ಬ್ರೋ ನೀವು ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದು್ ಹುಡುಗಿನ ಚೂಡಾಯಿಸಿ ಅವರ ಅಣ್ಣನ ಹತ್ರ ಹೊಡ್ಸ್ಕೊಂಡಿದ್ರಲ್ಲ
ನಾನ್ಬ್ರು ನಾನ್ ಆ ಕೆಲ್ಸ ಎಲ್ಲಾ ಮಾಡ್ತಿದ್ದೀನಿ ನನ್ನ
ಬ್ರೋ ನನ್ನ ಹತ್ರ ಚ ಬ್ರೋ ಬ್ರೋ ಬ್ರೋ ನಮ್ಮತ್ರ ಹಿಂಗೆಲ್ಲಾ ಆಡ್ಬಾರಾದ್ರು ಬ್ರೋ ಎಲ್ಲಾ ನಮ್ಗೆ ನೆನಪಿರುತ್ತಬರು ನಾನೇ ಅಲ್ಲ ಅವರು ಅಣ್ಣನ್ ಫೋನ್ ಮಾಡಿದರು
ಓ ನೀವೇನ ಅದು ಹ ಅವ್ರ ಅಣ್ಣನ ಎಲ್ಲಾಸ್ಟಿಕ್ ಖಾಲಿ ಬಿದ್ದು ಹುಡ್ಗಿನ್ ಮದ್ವೆ ಮಾಡ್ಕ ಮದ್ವೆ ಮಾಡ್ಕಂತ ಕಾಲ ಎಲ್ಲಾ ಕಣ್ಣೀರೆಲ್ಲಾ ಆಗ್ತಬ್ರೋ ನಾನ್ ನ ಮನೆಗ್ ಒಪ್ಲಿಲ್ಲ ನಾನ್ ಈಗಿರೋ ಸ್ಥಿತ್ ಈಗಿರೋ ಇದೆಲ್ಲ ನೋಡ್ಬಿಟ್ಟ ಈಗ ಖಾಲಿ ಬಿದ್ದಿ ನ ತೆಂಗಿನ ಮದ್ೆ ಆಗು ಮುಂಚೆ ಎಲ್ಲಾ ಲ್ಲ ಹಂಗ್ ಬ್ರೋ ಬೆಳಿಬೇಕು ಅಣ್ಣ ಈಗ್ ಬಂದ್ ಕಾಲ ಹಡಿತಿದ್ದನಲ್ಲಾ ಅಥರ ಅವ್ರು ನಿಮ್ಮ್ೂರಲ್ಲ ಅಷ್ಟ್ ದೊಡ್ಡ ಸೌಕಕಾರ್ಯ ನೋಡಿ ನಮ್ ಕಾಲಲ್ಲಿ ಬಂದ ಹಿಡೀಿತಾರೆ ಹಂಗೆ ಅಂತ ಮುದುವೆ ಆಗ್ರಿ ಮುದುವೆ ಹಂಗೆ ಅಂತ
ಅದೇರು ಅದೇ ಈಗ ಹುಡುಗಿಗೆ ನಾ ಮಕ್ಕಳಾಗಿಾಗಿದೆ ನಿಮ್ ಈತರೇ ಒಂದು ನ ಪುಟ್ ಪುಟ್ ಮಕ್ಕಳಾಗಿವೆ
ನಮ್ದೇನ್ ಕಾಂಟ್ರಿಬ್ಯೂಷನ್ ಏನಿಲ್ಲ ರು ಅದ್ರಲ್ಲಿ ಏ ಜೆನೆಟಿಕ್ ಪ್ರಾಲಮ್ ಏನಾರು ಇರ್ಬೇಕು ನ ತರ ಕಾಣ್ತಿದೆ ಅಂದ್ರೆ ನ ನಮಗೆ ಗೊತ್ತಿಲ್ಲ
ಮತ್ತೆಬ್್ರೋ ಇದು ಹಳೆ ಫ್ರೆಂಡ್ಸ್ ಎಲ್ಲಾ ಸಿಕ್ಕಿದ್ರಪ್ಪ ಅವಾಗ ಇಂದರು
ಹಬ್ರೋ ಸಿಕ್ಕಿದ್ರು ಅದೇ ಮುಂದಿನ ತಿಂಗಳು ಮದ್ವೆ ಇದೆ ಬರ್ರಿ ನಮ್ದು ನ ನನ್ ಮದ್ವೆ ಇದೆ ಮುಂದಿನ ತಿಂಗಳು ನನ್ ಶಂಕಸ್
ಬ್ರೂ ಸರಿ ಬ್ರರು ಮತ್ತೆ
ಬ್ಯಾಚುಲರ್ಸ್ ಪಾರ್ಟಿ ಇದೆ ಮುಂದಿನ ತಿಂಗಳು ಹೋಣ ಎಲ್ಲಿ ಎಲ್ಲಿ ಹೋಣ ಅಂದ್ರ ನಾವು ದುಬೈ ಪ್ಲಕಿ ನಿಮ್ದ್ ವೀಸಗಸ ಆಯ್ತಾ
ಇಲ್ಲ ಬ್ರೋ ನಮ್ಗೆ ಏನಿಲ್ಲ ವೀಸ ಗೀಸ ಏನಿಲ್ಲ
ಹೌದಾ ಹಂಗಂದ್ರೆ ನಾವ್ ಇಂಡಿಯನ್ ಪ ಇಂಡಿಯನ್ ಫ್ರೆಂಡ್ಸಿಪ್ ಬೆಂಗ್ಗಳೂರಲ್ಲಿ ಒ್ ಪಾರ್ಟಿ ಅರೇಂಜ್ ಮಾಡ್ತೀನಿ ಆ ನಮ ನಿಮ್ ಜೊತೆ ನಮ್ಮ ವಾಸು ಅಂತ ನಮ್ ಫ್ರೆಂಡ್ ಇರ್ತಾನೆ ಅವನ್ ಎಲ್ಲ ನೋಡ್ ಕಂತಾನೆ ರಿ ತಗಳ್ರಿ. ನಮ್ಮ ನಾವು ಅದೇ ನೀವು. ವೀಸಾ ಆ ನೋಡಂತ ದುಬೈ ಬಿಟ್ಟಿ ಬೇರೆ ಎಲ್ಲಾರ ವೀಸಾ ಇಲ್ದಿರ ದೇಶಕ್ಕೆ ಎಲ್ಲಾರ ಟ್ರಿಪ್ ಅರೇಂಜ್ ಮಾಡ್ತೀನಿ.
ಅದೇ ಬ್ರೋ ನಮ್ಮ ಚೈಲ್ಡ್ಹುಡ್ ಫ್ರೆ ಫ್ರೆಂಡ್ಸ್ ಎಲ್ಲ ಕರಿಬೇಕ ನೀವು. ಎಲ್ಲಾ ಫ್ರೆಂಡ್ಸ ಒಂದೇ. ಟುಗೆದರ್ ಮಾಡಿ ಒಳ್ಳೆ ಪಾರ್ಟಿ. ಪಟ್ಟಿ ಮಾಡಬೇಕು.
ಅದೇ ಬ್ರೋ ಅವ್ರಿಗ ಅಂತಾನೇ ಸಪ್ರೇಟ್ ಬೆಂಗಳೂರ್ ಗಿಂಗ್ಳೂರಲ್ಲಿ ಮಾಡಣ ಅಂತಿದ್ದೆ.
ಹ ಬ್ರೋ.
ಅದೇ ಬೆಂಗ್ಳೂರಲ್ಲಿ ಏನಾದ್ರ ಅರೆಂಜ್ ಆದ್ರೆ ಅವ್ರಿಗೆಲ್ಲ ಬೆಂಗ್ಳೂರಲ್ಲಿ ಮಾಡಿ ಮುಕ್ಸಾನ್. ಮತ್ತೆ ಮದ್ವೆಗ್ ಬರ್ಲೇಬೇಕಪ್ಪಾ ಮತ್ತೆ ಮಿಸ್ ಮಾಡಂಗಿಲ್ಲ. ಹುಡುಗಿಯರಂತ
ಹುಡುಗಿ ಯಾರ್ ಬ್ರೋ.
ಅದೇ ನಮ್ಗ ನಮ್ಮೂರಲ್ಲ ಒಬ್ಳು ಸೌಕಾರ ಮಗಳ ಇದ್ಲಲ್ಲ.
ಆ ಬ್ರೋ ಅದೇ ಎಲ್ಲಾರು ಲೈನ್ ಹೊಡಿ ದ್ರಲ್ಲಾ ಅವಳ್
ಹಾ ಆ ಹುಡ್ಗಿ ಬ್ರೋ ಎಲ್ಲಾರು ಅವಳಿ ಲೈನ್ ಹೊಡಿತಿದ್ರು ಆ ಹುಡ್ಗಿ. ಬಂದ ನಂಗ್ ಲೈನ್ ಹೊಡಿತಿದ್ಲು. ಹಂಗೆ ಏನೋ ಮಾಡ್ತಿದ್ವಿ. ಹೌದು. ಹುಡ್ಗಿ ಈ ಮೂರ್ ತಿಂಗ್ಗಳ ಆ ಬಡ್ತಾ ಮನೆಲೆಲ್ಲ ಒಪ್ಲೇಬೇಕ ಆದ್ ಪರಿಸ್ಥಿತಿ ಬ ತ್ತು. ನಮ್ಮ ಮನೆಯವ್ರ ಬೇಡ ಅಂತ ಅವ್ರಪ್ಪ ಬಂದ ಕಾಲೆಲ್ಲ ಹಿಡ ಇಲ್ಲ ಮಗಳು ಜೀವನ ಹಾಳಾಗತ್ತೆ ಇಲ್ಲ ಮದ್ವೆ ಮಾಡಸ್ಬಿಡಿ ಅಂತ ಹೇಳಿದ್ರು ಏನ್ ಮಾಡ ನಮ್ದು ಒಳ್ಳೆ ರಾಜರ ಫ್ಯಾಮಿಲಿ ಎಲ್ಲ ಅದಕ್ಕೆ ಇರಲಿ ಅಂತ ಮದ್ವೆ ಆಗಿ. ಮದ್ವೆ ಆಗ ಒಂದ್ ಬಾಳ್ ಕೊಡೋಣ ಅಂತ ಹೇಳಿ.
ಇನ್ನೇನ್ ಬ್ರೋ ಲೈಫ ಸೆಟ್ಲ್ ಆಗ್ಬಿಡ್ತಲ್ಲ ಬ್ರೋ ನಿಮ್ದು.
ಹೌದು ಬ್ರೋ ಏನ ಮಕ್ಕಳು ಅದು ಇದು ಅಂತ ಅಷ್ಟೇ ಬ್ರೋ.
ಅದೇ ಬ್ರೋ ನಾವು ಸ್ವಲ್ಪ ತೊಂದ್ರೆಯಲ್ಲಿ ಇದ್ವಿ ಸ್ವಲ್ಪ ಇನ್ ನೋಡ್ಕೊಳ್ಳಿ ಬ್ರೋ ಏನಾದ್ರು ಬಂದ್ಮೇಲೆ ಬಂದ್ರೆ ಸಾಲ ಅಂತ ಬಂದ್ಮೇಲೆ.
ನೋಡಣ. ಲ್ರಿ ನಮ್ದ ಒಂದು ಫಾರ್ಮಲ್ಲ ಒಂದು ಕೆಲ್ಸ ಹಾಕಬಿಡ್ತೀನಿ ಮ್ಯಾನೇಜರ್ ಕೆಲ್ಸ ಹ ನಿಮ್ಗ್ ಕೆಲ್ಸ ಇಲ್ಲಾ ಅಂದ್ರೆ ಕೆಲ್ಸ ಕೊಡೋಣ ಇಲ್ಲ ನಿಮ್ಗೆ ಏನ ನೀವು ಬಿಸ್ನೆಸ್ ಮಾಡ್ತೀರ ಅಂದ್ರೆ ನಾವು ಮಾಡ್ತೀವಿ ಬೇಕಿರಾ ನಿಮಗೆ
ಓಕೆ ಬ್ರೋ ಮತ್ತೆ ಸಿಗೋಣ ಬ್ರೋ ಊರಿಗೆ ಬಂದ್ಮೇಲೆ ಸಿಗಿ ಬ್ರೋ ನಮ್ಮ ಜೊತೆ
ದಿಂನಾ ತಿಂಗಳು ಮದುವೆ ಇದೆ ಮತ್
ಹಾ ಸರಿ ಸರಿ ಬಾಯ್ ಬಾಯ್ ಬ್ರೋ